ಹ ಏನ್ ಮಾಡತಯ
ಸುಮಲ ಕೊಂತಾವ್ನಿ ಪಯನ
ನಮ್ಮ ಅಕ್ಕ ಮನಗ್ ಬಂದಿದೆ
ಊರ್ಗಾವ ಯೋ ಎಳಲ್ ಬಿಡಪ್ಪಾ ಬಾರಿ ಒ್ಣೆ
ಎಲ್ಲ ಅವಾಗ ಮಂದಿನ ನಾನ ಈ ಎದ ಊಟದ ಬಗ್ಗೆ ಮಾತ್ರ
ಯ
ಮರ ಊಟಷ್ಟ
ಬರ ಊಟದ್ದ ಅಷ್ಟ ಉಂತಾಡಟದ
ಈಗ ಪನ್ನೀರ್ ಮತ್ತೆ ಹೆಂಗಗೆ ಶಿವನ್ ಮಾಡದು
ಬೈ ಅವ ಸ ನ್ ತಡಿಯೋ ರೊಕ್ಕಿಲ್ಲ ಅದು ಇ ಕತ್ತಿ ಹೊಡೆ ಆಗತ್ತ ನಾವ
ಹಾ
ಹ್ಮ್ ಸು ಸು ನಾಳ ಆತ
ಹ್ಮ್
ನಾ ಅದಕ್ಕ ನೋಡಮ್ಮ ನೋಡಮ್ಮ ನೋಡಮ್ಮಟ್ಟ
ಮೌನೇಷಚ್ಚಿದ್ದ
ಹ್ಮ್
ತ್ತಡ ಬಂತಂದ
ಸಳ್ಳ
ಹ ಸೌಂಡ್ ಡ ಕೆಡಾ ತ್ತಡ ಲಾಣದ
ಹ್ಮ ತಂಗಿಯ
ಹ್ಮ್್ಮ ಒಬ್ಬರು ಮಾತಾಡ್ಬೇಕು ಅಲ್ಲ ಮೌನೇಶ್ ಹಚ್ಚಿದ್ದ ಮಾತಾಡಂಬ ಅಂತಂದು ಅಂದ್ರ ಸ್ವಲ್ಪ ಕಷ್ಟಸಕ ಮಾತ್ರ ಬಂದಿದ್ದ
ಕಷ್ಟ ಸುಖ ಏನ್ ಕಷ್ಟ ಸುಖ ರ ಬಾ ಬಾ ಬ
ಇಲ್ಲ ಮಾತಲ್ಲ ಮಲ್ಪಂದು ಹಚ್ಚಿದ್ದ
ಹ್ಮ್
ನಾನು ಬಿಜಿ ಇದ್ದೆ ಆ ಕೇಳ್ಸಿಲ್ಲಲ್ಲ ಅ ಎಲ್ಲರ ಒಂದೆ ಹೆಚ್ಚಿಲ್ಲ ಮಾತ್ರ ಕುಂಟಿಬಿತ್ತಲ್ಲ ಡಬಿಟ್ಟ ಯಾರಿಗೆ ಬಡ ಅಂತ ಸರಿತವಾ ಹೇಳಲ್ಲ ಂದ
ಹಾಗ ಹಚ್ಚಟ್ಲ ನೀಂಗ ಹಚಿ
ಹ ಅದ ಅನವ
ಏನ ನವಯ ಫುಲ್
ಇನ ಇನ್ನ ಆ ಇನ್ನ ಮಾತಾಡ್ತ ನ ಅಡಪ್ಪ ಹೋಗ್ಬರ್ತನ ಅಂತ ಬಂದಬಿಟ್ಟ
ಏ ಫುಲ್ ನನ್ಗ ಅಕ್ಷಿಣ ಆಕತ್ ಪಟವಾಡ ಹಾಕ್ತಿವಾಾಳ
ಹ್ಮ
ಸಮಧಾನ ಆಾಲ ಹ ಅವಣ ಅಂತ ಸಹಾಯ ತಾಗೋಟಿದಿಲ್ಲ ಮೆಮೋರಿ ಸದ ಹ ಗಟೆ ಅಂತನ್ ನ ಇಲ್ಲಿತ್ತುವಪ್ಪ ಏನಾಗಲ್ಲ ಸಾಮ ನೀರು ಅಂತಂದ ನೀ ಒಂದ ಕೊಸನ್ ಕೆಲತಿನಿಅಂತಂದ್ರ ಕೆಳಪ್ಪ
ಕರಿ ಹೇಳ್ಬೇಕಾ ಅಂತಂದ್ರೆ ನೀನ್ ಶಾಣ ಎಲ್ಲಾರ ಎಲ್ಲಿ ಹೋಗಿದ್ರ ಅವಾಗ ಅಂತಂದ್ರೆ ಎಲ್ಲಿ ಹೋಗಿಲ್ಲಪ್ಪಾ ಅಂತಂದೆ ಇಲ್ಲ ಎಲ್ಲೇ ಅದು ಬೋದೂರ್ ಕಡೆ ಹೋಗಿದರು ಅಂತಲ್ಲ ಅಂತ ಇಲ್ಲ ಹೋಗಿಲ್ಲಂದೆ ನಾನು ನನ್ನ ಮೊದ್ಲ ಸುಳ್ಳಂದ್ರ ಆಾಗಬರ್ ಹೇಳಂತ ನೋಡಂತಂದ
ಹ್ಮ್
ಆಯ್್ ನೋಡಪ್ಪಾನ ಏನ ನಾನ ಬೋದರು ಊರ ನೋ ಇಲ್ಲ ಏನಂತ ಗೊತ್ತಿಲ್ಲ ಅಂತ ಅಂದೆ ಹ ಇಲ್ಲ ನಂಗ ಶಾನ್ ಹೇಳಿದ ಅದಕ್ಕ ನೀನ್ ಕೇಳಿದೀನಾನ ಅಂತಂದಲ್ಲ ಇಲ್ಲಪ್ಪ ಅಂತವೆಲ್ಲ ಇಲ್ಲ ಹೋಗಿಲ್ಲ ಅಂತ ಅಂದೆ ಹೌದೇನಾ ಅಂತ ಅಂದ ಹೌದು ಉಂಟು ನಾ ಏನ ಜಾಸ್ತಿ ಮಾತ್ರಾಲ್ಲ ತಾನಾ ಮಾತಾಡ ಐತಿ
ಹಾ
ಅದು ಇದು ಮಾತ್ರ ಇಲ್ಲ ಮತ್ತೇನೇ ಮಕ್ಕೆಲ್ಲ ಆತಿಲ್ಲ ಮ ಹುಳಗಿ ಅಳ ಏನಂತ ಇಲ್ವಾ
ಹಾ
ಇ್ಲಪ್ಪಾ ಹಓದ್ಲ ಸವಾಸನ ಮೇಡ ಸುಮ್ಮ್ ಆಗ್ಬಿಟ್ಟಿನಿ ಅಂತಂದೆ
ಹ್ಮ್
ಹ್ಮ್ ಹ್ಮ್ ಏನಂದು ಹೇಳ ಏನಂತಂದ್ರ
ಹ್ಮ್
ರ ಕಡ ನನ ಒಂರ ಆತಕ್ಕೆ ಶವಸನ ಮಾಡ ನಮ ಸುಮಾನ ಹೇಳ ತಂದ ಅದಕ್ಕೆ ಆಡಿಯೋ ಕಾಲಕ್ಸ್ ಇನ್ಸ್ಟಾಗ್ರಾಮ್ ದಾಗ ಹ್ಮ ಇಲ್ತಡೆ ಒಂಟ ನ ಒಲಗಡೆ ಅಂತಂದು ಹದ ನಿನ್ ಕಡೆ ಆಮೇಲೆಸ್ತೇ ನಾನು ಮೇಲ್ ಬೇಣ ಮನಿಗ್ ಹೊಕ್ಕಿನ ಮೆಸಜ್ ಮಾಡತ್ ನೋ ಅಂತ ಹಳ್ತದ ಒಬ್ಬ ಅಂತೆ ನಾನು
ಹ್ಮ್ ಹ ಯಾವ ಕುಷ್ಟಕನಾನ ಅವ್ರಗ
ಹಾ ಅಲ್ಲೇ ವಾಸು ನೆಡಶೇಿಸಿಿ
ಹ್ಮ್
ಹನ್ಯಡ ವಲಿ ಗೊಸಿಗ್ಯಾಡ್ ಎಲ್ಲಾ ಮುಗಸು ಎಲ್ಲಾ ಮುದದಕ್ಕೆ
ಏನಾ ಡಿಗ್ರಿ
ಹ್ಮ್ ಹ್ಮ್ ನ ನಂದಸೈನಾ ಸೈನ್ಸ್ ಅಕಿ
ಹ್ಮ್
ಸೈನ್ಸ್ ಮೂವಿಷಿ ಏನ ಮಾಡ್ಯಾರ ಎಂತ ಮಂದಂದಳ
ಮತ್ ನೋಡ ಡೀಲ್ ಮಾಡ್ಬಿಡು
ಮಾಡ್ಬೇಕು ಮಾಡಕತ್ಬಟ್ಟಿಡಲಿಲ್ಲ ಮ ಬಾ ಮಾತಾಡ ಅಕಿ ಬೀದರ್ ಧಾಗ್ ಅದಾಲ್ ಈಗಬಜಾರ ಸಲ್ಲ ಎಲ್ಲ ಮಾಡ್ಯಾರ ಅವರು ಯಕ್ಕ ಸ್ವಲ್ಪ ಯಾರ ವರ್ಷ ಅಲ್ಲ
ಹ್ಮ್
ನಿ ಬಿ ನಮ ಪರವಾಗಿ ಕಷ್ಟು ನಮ ಪರವಾಗಿಕ್ಕೆಷ್ಟು ತಡ್ತತಿಲಕ್ಕಿ ಹ
ಡೈಲಿ ಮಾತಾಡ
ಹ ಡೈಲಿ ಹಸ್ತಾರ ತಾನ ಅವಾಗ್ಲಚ್ಚಂದು ಕಟ್ ಮಾಡ ಮತ್ತಲಿಲ್ಲ ನನ್
ಹ್ಮ್ ಹ ಮಾತಾಡ್ತಿರ ಅವಾಗಾಗ
ಎತ್ಲಿಲ್ಲ ಅದಕ್ಕೆ ಎತ್ಲಿಲ್ಲ ಬಿಸಿ ಇದೀನ ಅಂತಂದ್ರೆ ಹ ಬಸಿ ಇದೀನಿ ಸರ್ ಕಡೆದಿನ ಅಂತಂದೆ ಹೌದ ಸರಿ ತಗೊಂಡ ಸರಿ ತಗೊಂಡ್ಬಿಟ್ಟೆ ನಾನು ಆಮೇಲೆ ಹೇಂತ ಹಾಕಿವೆ ನಾಳೆನಕಾಲ ಅಂತಂದ್ರ ಸರಿ ಮಾಡ
ಹ್ಮ್
ಎನ್ಸಬಾನ ಮಾತಾಡಕ್ಂತ ಇಲ್ಲ ನಮ್ಮ್ ಮನಿ ಬಂದತ ಹೌದನ ನಸ ಕಡೆ ಇದೆ ಅಂತ ಹ್ಮ ಹೇಳಂತ ನಷ್ಟ
ಹ್ಮ್ ಹ್ಮ್
ಕಷ್ಟ ಕಷ್ಟ ನಾನು ಈಗ ಈಗ ಮಾತಡತೆನ್ನ ನಲ್ಲಿ ಇ ನೋಕನ್ ನನ
ಹ್ಮ್
ಸಡಲ್ಲ ತುಂಬಾ
ಹ್ಮ್
ಪುಲ್ ಪೀಸ್ ಐತ ಮನೆ ಹೊಸ ದೊಡ್ ಮಾಡ
ಊಟಾಗಿ ಅಲ್ಲಿ ಮತ್ತತ್ ಮನಗ್ ಹೋದಲ್ ಮನ್ಯಗ್ ಏನಂದ್ರ ಮತ್ತೆ
ಜಿಮ್ ಬಾಡಿ ಮಾಡ್ಬೇಕಂತ ನಾ ಮಾಡಿದ್ರ
ಹ್ಮ್
ಹ ಜಿಮ್ ಬಾಡಿ ಮಾಡತೀರಿ ಮೊದಲ ದಪ್ಪದಾಗಿಂತ ಹ ಕೆಲಸ ಆಗುತ್ತದೆ ನಾ ತೆಲಿ ಕೆಡ ಅಂತ ಅಂದೆ
ಹ್ಮ್
ಹೌದ ಯತ್ತಲ್ಲಲ್ಲ ಮಕ್ಕ ಎಲ್ಲ
ಹ್ಮ್
ನ ನಮ್ಮ ನಾ ಸೆ ಬರ್ತ ಅದು ಯಾವ ಐವತ್ತು ರೂಪಾಯಿ ಒ ಊಟಕ್
ಹಾ
ಸಂಭವ ಅವ ಮೂರ್ ತಿಂಗ್ಗಳ ಖರ್ಚತ ಎಷ್ಟು ಸುಮಾರ ಗೊತ್ತ ಒಂದು ಫೈ ಒಂದು ಸಿಕ್ಸ್ ಎಮ್ ಎಲ್ ಸರಮ್ ಐ್ತಲ್ವಾ ಬೈಯ
ಹ್ಮ
ಅದ ಎಷ್ಟು ಗೊತ್ತಂನ ಸೀರಮ್
ಹ್ಮ
ಹಲ ನಮಸ್ಕಾರ
ಹ್ಮ
ಇಟ ಇಟ ಐತಿ ಬಾಯಿ ಮೇಲೆ ಇಷ್ಟ
ಹ್ಮ ಶಶಿಗೆ ಹೆಲ್ಮೆಟ್ ತಗೊಳಕ್ ಹೋಗಿದ್ದ್ವ ಅಪ್ಪಾ
ಅಕ್ಕರಪಾನ
ಏ ಅವ ಮತ್ತ್ ಫೋನ್ ಹಚ್ಚ ತಲಿತಿನ ಕತ್ತನ್ ಬಾವ್ಯ ಹೆಲ್ಮೆಟ್ ಹೆಲ್ಮೆಟ್ ಹೆಲ್ಮೆಟ್ ತಂತಂದ
ಈಗ ಈಗ ನನ್ಮೆಂ ಬಯ್ಯ ಯಾವ್ದ ನನ್ಮೆಟ್ರ ನಡ ಲಾಂಗ್ ಡ್ರೈವ್ೋಗ ನನ್ಮೆ ಮಾಡಗಟಾಯ ನದ
ಅಲ್ಲ ಈಗ ತಗೊಂಡ್ ಇಟ್ಕೊಂಡ್ಬಡ್ತಾನ ಅಂತವ
ಸರ್ ಚಲ ಅಯ್ಯೋ ನಂದ್ ಇಲ್ಲಿ ಕರೆಟ್ ಚಿಂತಿ ಹ
ಹಾ
ಹಾಗ ನೆಕ್ಸ್ಟ್ ಕಾಲ್ದಾಗ ಹೇಳಿ ನೆಕ್ಸ್ಟ್ ಕಾಲ್ಾಗ
ಹ್ಮ್ ಅಲ್ಲ ಈ ಕೇಳಿಲ್ಲಿ ಏನ್ ಗೊತ್ತಾನ ಈಗ ಶಶಿದ ಗಾಡಿ ಅಡಿ ಬಂದ್ಮೇಲೆ ಕೊಡ್ತಾನ ಶಿಷ್ಯ ಅಡ್ಡಾಡಕ
ಹೌ
ನಾ ನೀನ್ ಕರ್ಕೊಂಡ್ ರೀಲ್ಸ್ ಮಾಡ್ತ್ ನೋಡಪ್ಪಾ ರೀಲ್ಸ್ ಮಾಡ್ಬಕ್ ನೀನ್
ಹ್ಮ
ಕಂಟೆಂಟ್ ಕ್ರಿಯೇಟರ್ ಆಗ್ಬಿಡಾಮ ರ್ರ ಬರೀ ವೀಡಿಯೋ ಮಾಡಕದ
ನೀ ಎಲ್ಲ ಮಮ್ಮ ಏ ಕಣ್ಣ ಕೇಳಿ ಮಾಡ ಇನ್ನ ಇನ್ನ ಸಾಂಗ್ ಇನ್ ಪಷ್ಟು ನಾವು ಮಟ್ಲಿಲಿಕ್ಂಟ ಅದೇ ಇದು ಇಲ್ಲ
ಏಯ್ ಅದೆಲ್ಲಾ ಬ್ಯಾಡು ನಮ್ದ ಏನ ಇಿಲ್ಲ ಬರ ಬೈಕ್ ಮೇಲೆ ಅಡ್ಡಾಡದ ಬರ್ರೇ ಬೈಕ್ ಮೇಲೆ ಅಡ್ಡಾಡಡ್ಕಂತ ಮಾಡದು ಮತ್ತ ಹಂಗ ನಾನ್ ಹೇಳ ಗತ್ತಿದ ನನ್ಗ
ಹೂ
ಸುಮ್ಮ್ನೆ ಅಡ್ಡಾಡೋದು ರೀಲ್ಸ್ ಮಾಡದು್ ಅಡ್ಡಾಡದು ರೀಲ್ಸ್ ಮಾಡ್ ಮಸ್ತ್ ಅವನನೌನ್ ಫಾಲ್ಲೋರ್ಸ್ ಜಾಸ್ತಿ ಆಗಬಕ್ ನಮಗ
ಹ್ಮ ನಮ್ಮಂತ ಯಶಂತಿ ಮೂ ತಿ
ಹ
ಅ ಮಾಡ
ಹೋದಾವ ಈಗ
ಹಾ
ಹೋದಾವ
ಎಷ್ಟ
ಹ್ಮ್
ಹ್ಮ
ಏನಿತ್ೇಳಿ ಏನ್ ಕೆಲ್ಸ ಇಲ್ಲ ಏನಿಲ್ಲ ಅವ್ರು ಶರಣಪ್ಪ ನೋಡೋಿದ್ರೆ ಸೋಮವಾರಿಂದ ನನ್ ತ್ತ ಸೋಮಾರ ಚುಕ್ಕಿ ಹ್ಮ್
ಸಾಮಾನ ಚಟ್ಟಿ ಹೊರ ಸ್ವಲ್ಪ ಬಿರ್ ಅಲ್ಲ ನೀರ್ ಎಲ್ಲ ಬಿಟ್ಟ ಅಪ್ಪ
ಹಾ ನಾನೆಲ್ಲ ಶಿವ್ಯ ನೋಡಿವತ್ತು ಮಗ ಭಾರಿ ಮಡ್ಯಾನ ನಾವ್ ಹಓದ್ ಅಟ್ಲನ ಏ ಇಲ್ ಮಮ ಓದ್ಸಗ ನಮ್ ತಮಗ ಒಂದ್ ಸೈಕಲ್ ತಗೊಂಡಿದನಲ್ಲ ಐಸ್್ರು ಹೇಳಿದ ನಂತೆ ಈಗ ಹತ್ತು ಸುಳ್ಳ ಆಗತ್ತಾನೆಂತವ
ಹ್ಮ್
ಈಗ ಈಗ ಐದ್ಸವ್ರ ಕೊಡ ಅಂತ ಕುಂತಾನ ಇವತ್ತು ನಾನು ಎಲ್ಲ ಅಂತಾನ ಅಂತೀನಿ ಮತ್ ನೋಡಿದ ಅಂದ್ರ ಲೋನ್ ಐತ್ ಮಮ ಹತ್ತನೇ ತಾರೀಕಿಗೆ ಲೋನ್ ಕಟ್ಬೇಕು ಅಂದ ನಮ್ಮಪ್ಪ ನೋಡಿದ್ರ ಅಲ್ಲಿ ಎರಡ್ ಸ ಸಾವರ್ ರೂಪಿ ಇಸ್ಕಂದ ಅಂತೆ ಎರಡ್ ಸಾವಿರ ರೂಪಾಯ ಕೊಡ್ಲಿ ಅಂತ ನಮ್ಮಪ್ಪ ಹೇಳಕತನ ಬಾಳ ಕಷ್ಟ ಆಗ್ಬಿಟ್ಟತ್ ನನಗ ಅಂತೆ ನಂದೆ ಅದು ಅ ಅಲ್ಲ ನಾ ಏನಂದ್ ಗೊತ್ತ ಕೊಡ್ಸ್ದ್ ಬರ್ತಂತ ನಂಗ ನಂಗತೆ ಹೇಳಗತಿಿಲ್ಲ ನೀನು ಅನ್ೇ
ನೀವು ಪಡ್ತತ
ಪಾರ್ಟಿ ಕೊಡ್ಸಕ್ ಬಾ
ಹಾ ಭಯ್ಯ ಕರೆಕ್ಟ್ ಇದು ಮಾತ್ರ ಕರೆಕ್ಟ್
ಬಾರಿ ನಾನ್ೆ ಬಾರಿ ಇದಿಲ್
ಅಲ್ಲ ಬಯ ಚೀಟ್ ಚೆನ್ನಾಗ ಎಲ್ಲ ಚೆನ್ನಾಗಿ್ ಬಡ್ತ ನಮಗೆ ಚೇ್ ಆಗ ಹಂಗೆ
ಬಾರಿ ಅದ ನಾವ ಶಿಬಿ ಏನ್ ಮಾಡಿನಿ ಅಂದ್ರ
ನೋಡಪ್ಪಾ ನಾ ಗುರ್ತಿರ್ಸ್ಕೊಡ್ತ ಆಲ್ೋಸ್ಟ್ ಅಲ್ಲಿ ಒಂದ ಇರ್ಬ್ ನೋಡಪ್ಪಾ ಕಡೆ ಕಂಡಿಕ್ಷನ್ ಇಡ್ಬೇಕು ನಳೆ ತೊಂದ್ರ ಆಗಲ್ಲ ಆಗ ತೊಂದ್ರ ಆಗತ್ ಅಷ್ಟ
ನನ್ ಮಾತ್ ಕೊಟ್ಟವನ್ ನೀನ್ ಲೆ ಹಾಗ ನಾವೇನನ್ ಕೊಡು ಅಂತ ಅಂದಿದ್ದಿಲ್ಲ ಏನಂದಿಲ್ಲ ಮಾತ್ ಕೊಟ್ಟಿಲ ಆನ್
ಹ್ಮ್ಮ್
ಕತ್ತಿ ಕತ್ತ ಕತ್ತಿ ಹೇಳಗತ್ತಾವ
ನಮಗ ಇವೆಲ್ಲಾ ಕತ್ತಿ ಬ್ಯಾಡ್ತಮಂದ ನನ್
ಹಾ ಹಾ ಹಾ
ಕತಿ ಇನ್ನೊಬ್ರ ಮುಂದೆೇಳು ನಮಗ್ ಹೇಳಕ್ ಬರ್ಬೇಡ ನೀ ಹ
ಬಕ ಮಾಡಷ್ಟತೆ
ಕಟ್ ಮಾಡ್ಲೆ
ಹ್ಮ್ಮ್ ಕಟ್ ಮಾಡು
ಹಾ ಕಟ್ಟಾಗುತ್ತೆ ತಡೆಯದು
ನೀಿನೇ ಕಟ್ ಮಾಡ್ಬೇಕು ತಾನೇ ಕಟ್ಟಗಲ್ಲ
ಸರಿ ತೋಡ
ಮಾಡು